ಹ ಕಸಿದ್ದ ಅವರು
ಕೇಳ್ತಿದ್ದೀವು
ಹಾಯ್ ಬ್ರೋ ಏನ್ ಸಮಾಚಾರಾ ನೀ ಏನಿಲ್ಲ ಬ್ರೋ ನೀವೇ ಹೇಳ್ಬೇಕೇಲ್ಲಾ
ಊಟಾ ಬ್ರೋ
ಊಟಾ ಆಯ್ತು ಬ್ರೋ, ನಿಮ್ಮದು
ಹ್ಮ್ ನಮ್ಮದಾಗಿತ್ತು
ಏನ್ ಬ್ರೋ
ಊಟಕ್ಕೆ ಇವತ್ತು ಚಿಕನ್ನು ಹ್ಮ್ ಚಿಕನ್ ಅನ್ನ ಸಾಂಬಾರು ನಿಮ್ದ
ನಮ್ದು ಮಾಮೂಲಿ ನಮ್ದು ಚಿಕನ್ ಬ್ರೋ ಇವತ್ತು
ಹೌದೌ ಬ್ರೋ
ಹ್ಮ ಚಿಕನ್ ಸಾಂಬಾರ್ ಬ್ರು ಕರಿ ಗಿರಿ ಎಲ್ಲ ಮಾಡಲ್ಲ.
ಹೌದು
ಹ್ಮ
ಹೆಂಗೆ ನಿಮ್ಗೆ ಫುಡ್ ಬಗ್ಗೆ ಇಂಟ್ರೆಸ್ಟ್ ಇದೆಯಾ
ಫುಡ್ ಬಗ್ಗೆ ಅಂದ್ರೆ ಬ್ರು ಇನ್ನೇನ್ ನಾನ್ ವೆಜ್ ಒಂದ ಸ್ವಲ್ಪ ಡೈಲಿ ಒಂದು ಟೂ ಟೈಮ್ಸ್ ತ್ರೀ ಟೈಮ್ಸ್ ತಿನ್ಬೇಕು ವೀಕ್ಲಿ ಟು ಟೈಮ್ಸ್ ತ್ರೀ ಟೈಮ್ಸ್ ಹ ಆತರ ತಿನ್ಕು ತಿನ್ಬೇಕು ಅಂತ ಹೇಳಿದೆ ಆಲ್ಮೋಸ್ಟ್ ನಾವು ಇಂಟ್ರೆಸ್ಟ್ ಅಂದ್ರೆ ನಿಜ ಬ್ರೋ
ಹ್ಮ್ ಹ್ಮ್ ಇದು ಆದೂ ಇದು ನಾನ್ ವೆಜ್ ಲ್ಲಿ ತುಂಬ ವೆರೈಟೀಸ್ ಇದೆಯಲ್ಲ
ಹಾ
ಅಂದ್ರೆ ಪದಾರ್ಥಗಳು ಅಂದ್ರೆ ವೆರೈಟೀಸ್ ಫುಡ್ ಮಾಡ್ತಾರಲ್ವಾ ಹೋಟೆಲ್ಲ್ಲಿ ಮತ್ತೆ ಫಂಕ್ಷನ್ಸ ಎಲ್ಲಾ ಕಡೆ
ಹ್ಮ
ಏನಾದ್ೂ ಐಡಿಯಾ ಇದೆ ನಿಮ್ಗೆ
ಅದ್ರ ಬಗ್ಗೆ ಏನಷ್ಟು ಗೊತ್ತಿಲ್ಲ ಅವರು ನನಗೆ
ಹ್ಮ್ ಹ್ಮ್
ಮಾಮೂಲಿ ಹ್ಮ ನ ಮಾಮೂಲಿ ಇಬ್ರು ಸ್ಯಾಂಡ್ವಿಚ್ ಮಾಮೂಲಿ ಜಾಸ್ತಿ ಬೇಕು ಡನ್ಸ್ ಅವರು ತಿನ್ನೋದು
ಬೇೇಕ ಐಟಮ್ಸು ಇ ಬೇಕ್ರಿ ಐಟಮ್ಸು ಜಾಸ್ತಿ ತಿನ್ಬಡ್ದದು
ಹ್ಮ್
ಹೆಲ್ತಿಗೆ ಒಳ್ಳೇದಲ್ಲ
ಹ್ಮ್
ಯಾಕಂದರೆ ಅದರಲ್ಲಿ ಯಾವಾಗಲೂ ಅಷ್ಟೇ ಪ್ರಿಸರ್ವಿಟಿಸ್ತದ ಅದು ಅಂದರೆ ಏನ ಈಗ ಪದಾರ್ಥ ಕೆಡವಾಡ್ದಂತ
ಹ್ಮ್
ತರ ಆಯಿಲ್ ತರ ಏನೋ ಇದು ಬರುತ್ತೆ
ಹ್ಮ್
ಅದನ್ನ ಹಾಕ್ಬಿಟ್ಟು ಅವರು ಇಟ್ಟಿಡ್ತಾರೆ ಕೇಕ್ಸ್ ಅಷ್ಟ ಅಷ್ಟೆ ಇನ್ನು ಬೇರೆ ಬೆಡ್ಡು
ಹ್ಮ್
ಇವೆಲ್ಲ ಅಷ್ಟೆ ಅದಕ್ಕೆ ಕಡಿಮೆ ತಿನ್ನಿ ಮತ್ತೆ ಆಚೆ ಜಾಸ್ತಿ ತಿನ್ಬೇಡಿ
ಹಾ
ಹ್ಮ್ ಬರೀ ಮನೇದು ಇಲ್ಲ ಅಂದ್ರೆ ನೀವೇ ಮಾಡ್ಕ ಕೊ ತಿನ್ನಿ ಹಾಲು ನಾ
ಹ್ಮ್
ತುಂಬಾ ಒಳ್ಳೇದದು ಹೆಲ್ತಿಗೆ
ಹ್ಮ್
ಅದೇ
ಹಾ ಸರಿ ಇಬ್ರು ಇವತ್ತಿಂದ ಅವಾಯ್ಡ್ ಮಾಡ್ತೀನಿ
ಹ್ಮ್
ಹ್ಮ್ ಮತ್ತೆ
ಮತ್ತೆ ಅದೇ ಇವಾಗ ನೀವು ವೆಜ್ ನಾನ್ ವೆಜ್ ಅಗ
ಇಲ್ಲಾ ಬ್ರ ಮನೇಲೆಲ್ಲಾ ವೆಜ್ಜು ನಾವು ಮಾತ್ರ ಎರಡನ್ನು ತಿಂತೀವಿ
ಹ್ಮ್
ಮ ನಾಗ್ಯಾ ಗೊತ್ತಾದ್ರೆ ಅದಕ್ಕೂ ಬೃತಾರೆ
ಹ್ಮ ಹ್ಮ್
ಹ್ಮ್
ಮನೇಲಿ ಅಂದ್ರೆ ಅದೇ ಅಂದ್ರೆ ನೀವು ಮನೇಲಿ ಯಾರು ತಿನ್ನಲ್ಲ
ಯಾರ ತಿನ್ನಲ್ಲ ಬ್ರೋ
ಹ್ಮ್ ಹ್ಮ್ ನೀವು ಅಷ್ಟೇ ತಿನ್ನೋದು
ನಾವ ಅಷ್ಟು ತಿನ್ನೋದು
ಹ್ಮ್ ಹ್ಮ್ ಮತ್ತೆ ಏನೇನು ಎಲ್ಲಾ ಚಯ ಮಾಡಿದ್ದೀರಾ ನಾನ್ವೆೆಜ್ ಅಲ್ಲಿ
ನಾನ್ ವೆಜ್ ಅಲ್ಲಿ ಇಬ್ರು ಮಾಮೂಲಿ ಚಿಕನ್ ಪಪ್ಪು ಚಿಕನ್ ಲಾಲಿ ಪಪ್ಪು
ಹಾ ಹಾ
ಅದು ಬಿಟ್ರೆ ಫಿಶ್ ಅಲ್ಲಿ ಇತಾವ
ಹ್ಮ್ ಹ್ಮ್
ಹ ಬಿರಿಯಾನಿ
ಹೂ
ತಿಂಡಿ ಜಾಸ್ತಿ ಟ್ರೈ ಮಾಡಿದಿವಿ ಬ್ರೋ
ಹ್ಮ್ ಹ್ಮ್ ಬ್ರೋ ಚಿಕನ್ ಬಿರಯಾನಿ ನ ಮಟನ್ ಬಿರಯಾನಿ ನ
ಬ್ರೋ ಎರಡು ತಿಂದಿದೀವಿ ಬ್ರೋ
ಎರಡು
ಹಾ
ಯಾವ್ದೋ ನಿಮ್ಗೆ ಜಾಸ್ತಿ ಇಷ್ಟ ಆಗದ
ಜಾಸ್ತಿ ಇಷ್ಟ ಅಂದ್ರೆ ಫಿಶು
ಪಿಶು
ಹ್ಮ್
ಇದು ಬಿರಿಯಾನೀ ಒಳಗೇ
ಬಿರಿಯಾನಿ ವೋಲಗೆ ಮಟನ್ ಬಿರಿಯಾನಿ ಬ್ರೋ
ಮಟನ್ ಬಿರಯಾನಿ ಯಾಕು ಅದು ಜಾಸ್ತಿ ಇಷ್ಟ
ಅಂದ್ರ ಬ್ರೋ ಹೆಲ್ತ್ಗುಚೆನ್ನಾಗಿ ಪ್ರೋಟೀನ್ ಗಟನ್ ಹೆಲ್ತ್ ಕಂಟೆಂಟ್ಸ್ ಎಲ್ಲ ಜಾಸ್ತಿ ಇರ್ತದೆ ಕಾರ್ಬೋಹೈಡ್ರೇಟ್ಸ್ ಎಲ್ಲ ಪೈಬರ್ ಗಿಬರ್ ಎಲ್ಲ ಜಾಸ್ತಿ ಜಾಸ್ತಿ ಇರುತ್ತೆ
ಹ್ಮ್ ಹ್ಮ್
ಹಂಗಾಗಿ ಚಿಕನ್ ಆದ್ರೆ ಹೀಟ್ ಬ್ರೋ ತಿನ್ನಕ್ಕು ಬೇಜಾರು ಹಂಗಾಗಿ ಮಟನ್ ಬಿರಿಯಾನಿ ಇಷ್ಟ
ಹ್ಮ್ ಬಾಯಿ ಇವಾಗ ಹೆಂಗೆ ರೆಡಿಮೀಟ್ ತಿನ್ಬಾರಡ್ದ ಅಂತದ ಹಂಗೆ ರೆಡ್ ಮಾಂಸಾನ
ಬ್ರೋ ಹೇಳ್ತಾರೆ ಬ್ರೋ ಈಗ ಈ ನಾವ ಏನೇ ಒಂದ್ ಯೂಸ್ ಮಾಡ್ತೇವಂದ್ರೆ ಅದ್ರಂದ ಎಷ್ಟು ಅಡ್ವಾಂಟೇಜ್ ಇರ್ತ ಅಷ್ಟೇ ಡಿಸ್ಅಡ್ವಾಂಟೇಜಸ್ ಕೂಡ ಇರ್ತವೆ
ಹ್ಮ್ ಹ್ಮ್
ಹಾ
ಅದೇ ಬ್ರೋ ಅಂದ್ರೆ ಏನ ತಿನ್ಬಾರ್ದು ಅಂತಲ್ಲ ಜನ
ಜನ ಅಂದ್ರೆ ಬ್ರೋ ಈಗ ಒಬ್ರಿಗೆ ಅದ್ರ ಮೇಲೆ ಇಷ್ಟ ಇರಲ್ಲ ಆ ಈಗ ಅದನ್ನ ನೀವು ಒಂದ್ ಪ್ರಾಣಿ ಹಿಂಸೆ ಮಾಡ್ಬಾರ್ದು ಅಂತ ಹೇಳ್ತಾರೆ
ಹ್ಮ್ ಹ್ಮ್
ಯಾವ್ದ ಯಾವ್ದೋ ಒಂದು ಗಂತಗಳಲ್ಲಿ ಅದರಲ್ಲಿ ಇದ್ರಲ್ಲಿ ಅದೇ ರೀಸನ್ಗೆ ಅವ್ರ ಫಾದರ್ ಅವ್ರಿಗೆ ಹೇಳತಾರೆ
ಹ್ಮ್ ಹ್ಮ್
ಅವರು ನಮಗ್ ಹೇಳ್ತಾರೆ ಅಷ್ಟೇ ಬ್ರೋ
ಆದ್ರ ಬ್ರೋ ಆ ಇದು ಬಿರಿಯಾನಿ ಮಾಡಕ್ ಬರುತ್ತಾಲಾ ನಿಂಗೆ
ಏ ಇಲ್ಲ ಬ್ರೋ ಆತ್ರರ ಅಡ್ಗೆ ಇಲ್ಲ ಏನ್ ಮಾಡಲ್ಲ ನಮ್ಮ್ ಫ್ರೆಂಡ್ಸ್ ಮಾಡ್ತಾರೆ ಅವ್ರು ಮಾಡಿದ ತಿನ್ನೋದಷ್ಟೇ
ಹ್ಮ್ ಹ್ಮ್
ಹ್ಮ
ಮತ್ತೆ ಸಾಂಬಾರು ಇದು ಚಿಕನ್ ಸಾಂಬಾರು ಅದು
ಅಲ್ಲ ಬ್ರೋ ನನಗ ಏನು ಬರಲ್ಲ ಬ್ರೋ ಎಲ್ಲಾ ಅವ್ರು ಮಾಡ್ತಾರೆ ಅವ್ರು ಮಾಡಿ ಟ್ಟು ತಿಂಡಿ ಆದ್ಮಿಗೆ ಊಟ ಆದ್ಮಿಗೆ ಕರತಾರೆ
ಹ್ಮ್
ನಾವು ಹೋಗದು ತಿನ್ನೋದು ನನ್ ತಟ್ಟೆ ನಾನ್ ತೊಳೆಯೋದು ಅವ್ರಿಗೆ ತಟ್ಟೆ ಪಟ್ಟೆ ಎಲ್ಲ ತೊಳಿಯಲ್ಲ ಅನ್ನೋದು ಬರೋದು
ಹ್ಮ್ ಹ್ಮ್
ಅವ್ರಾಗಿರತ್ತಿಗೆ ಏನ್ ಮಾಡ್ತಾರೆ ಬ್ರೋ
ಅದೇ ಬ್ರೋ ಫ್ರೆಂಡ್ಸ್ ತುಂಬಾ ಸಪೋರ್ಟಿವ್ ಅನ್ಸುತ್ತೆ
ಆ ಬ್ರೋ ಚೆನ್ನಾಗೆ ಸಪೋರ್ಟ್ ಮಾಡ್ತಾರೆ ಅವರು ಎಲ್ಲದ್ರಲ್ಲೂ
ಹ್ಮ್ ಹ್ಮ್ ಆದ್ರೆ ಇದು ಸೀಫುಡ್ ಟ್ರೈ ಮಾಡಿದ್ದೀರಾ
ಹ ಸೇಫುಡ್್ದು ಅದನ್ನು ಟ್ರೈ ಮಾಡಿದ್ ಇವರು ನಮ್ ನ್ಯಾಚುರಲ್ ಸೈಕಲ್ ಹೆಂಗಿದ್ಯಲ್ಲ ಅವರು ಹಂಗಿದೆ ಗೊತ್ತಾ ನಾವವು ಬದುಕ್ಬೇಕು ಅಂದ್ರೆ ಇನ್ನೊಂದ ಇನ್ನೊಂದ ಯಾವಾರನ್ನೊಬ್ರ ತುಗಲೇಬೇಕು ಸರ್ ಎಕ್ಸಾಮಂಪ್ ಹಗ್ಬೇಕು ಬದಗ್ಬೇಕು ಅಂದ್ರೆ ಇಲ್ಲಿ ತಿನ್ಲೇಬೇಕು ಆತರನೇ ಇದೆ ಅವರು ನಮ ನ್ಯಾಚುರಲ್ ಸೈಕಲ್
ಹ್ಮ್ ಹ್ಮ್ ಆದ್ರ ನಾವವು ಇದನ್ ತಿನ್ಬೋದಲ್ಲ ತರಕಾರಿ ಇವೆಲ್ಲ ಸೊಪ್ಪುಗಳನ್ನ ಆದರೆ ನಾವು ಯಾಕೆ ಮನುಷ್ಯರು ಇದನ್ನೇ ತಿಂತೀವಿ
ಅಲ್ಲ ಅವರು ಈಗ ಪ್ರಾಣಿಗಳ ಅನ್ನಕಿನವ್ರು ಇನ್ನೊಂದ ಂಗ ಗೊತ್ತಾ ಈಗ ನಾವ್ ಅದ್ೇನ ಎಲ್ಲಿ ಮಾಡ್ಲ ಇಲ್ಲ ಅಂದ್ರೆ
ಹಾ ಹಾ
ಇದು ಬೋಮ ಜಾಸ್ತಿ ಜನಕ ಸಂಖ್ಯೆ ಪ್ರಾಣಿಗಳ ಸಂಖ್ಯೆ ಜಾಸ್ತಿ ಆಗ್ಬಿಡುತ್ತೆ ಇರೋಕ್ಕೆ ಸ್ಪೇಸು ಕೂಡ ಇರಲ್ಲ ಅದಕ್ಕೆ ಅವರು ಒಬ್ಬ ಮನುಷ್ಯ ಹುಟ್ಟಿದ ಮೇೆ ಒಂದಲ್ಲ ಒಂದಿನೇ ಡೆತ್ ಆಗ್ಲೇಬೇಕು
ಅದು ಕಲೆಕ್ಟ ಬಿಡದು
ತಾ ಇದೆ ಅಂದ್ರೆ ಇನ್ನೊಂದು ಆ ಸ್ಪೇಸ್ಗೆ ಇನ್ನೊ ಭೇದ ಒಬ್ಬ ನ್ಯೂ ಬೇಬಿ ಬಾರ್ನ್ ಆಗ್ಲೇಬೇಕು ಆತರ ಇದೆ ಅವರು ಅದೊಂಥರ ಯೂನಿವರ್ಸಲ್ ರೂಲ್ ಇದ್ದಂಗೆ ಅವರು
್ಮ ಹ್ಮ್ ಇದುೊಂದು ಆಮೇಲೆ ತುಂಬಾ ಇ ಇದೆ ಅವಡು
ಹ್ಮ್
ಅದು ಮಾಂಸ ಇವೆಲ್ಲಾ ತಿನ್ಬಾರ್ದ ಅನ್ಸತ್ತ ಬೇರೆ ಪ್ರಾಣಿ ಎಲ್ಲ ಹಿಂಸೆ ಕೊಡ್ಬಾರ್ದು ಅನ್ಸತ್ ನನಗೆ
ಹ್ಮ್
ಹಾಗ ಏನ್ ಮಾಡಕ್ಕಾಗಲ್ಲ ಹಂಗಂದ್ರೆ
ಹ್ಮ್ ನಾವೂ ಒ ಸಮ್ ಟೈಮ್ ಅನ್ಸುತ್ತೆ ಅವರು
ಹ್ಮ್ ಮತ್ತಗ
ಮತ್ತೆ ಏನಿಲ್ಲ ಬ್ರೋ ಹೇಳ್ಬೇಕ್ರ ನಿಂಗೆ
ಹ ಮತ್ತೆ ಇದು ಹೆಂಗೆ ಊಟ ಎಲ್ಲ ಮನೇೆಯಲ್ಲಿ ಅಮ್ಮನೇ ಮಾಡಾಗ ಏನ್ ಅಪ್ಪ ಮಾಡ್ತರ
ಮನೇಲಿ ಅಮ್ಮ ಮಾಡ್ತಾರೆ ಅವರು ಇಲ್ಲಿ ಬಂದ್ರೆ ಆ ಸಲ ಈ ತರ ಪೀ ನಮ್ಮ ರೂಮಿಗೆ ಬಂದ್ರೆ ಊರು ಮಾಡ್ತಾರೆ
ಹ್ಮ್ ಹ್ಮ್
ತಿನ್ನೋದು ಅವ್ರೀ ತರಕಾರಿ ಗಿರ್ಕಾರಿ ತರಕಲ್ಲ ಅವ್ರನಂಗ ಕಳ್ಸಲ್ಲ ನಾನೇ ಹೋಗ್ತೀನಿಂಗ
ಹ್ಮ್ ಹ್ಮ್
ಅವ್ರು ಹೇಳ್ತಾರೆ ಎಷ್ಟ ಎಷ್ಟ ತರ ಮಾಡೋದು ಕೊಡೋದು
ಹ್ಮ್ ಹ್ಮ್
ಅವರು ಅಡ್ಗೆ ಮಾಡ್ತಾರೆ ಅದನ್ನ ತಿನ್ನೋದ
ಆದ ಬೋ ಬಿರಿ್ಯಾನಿ ಚೆನ್ನಾಗಿರ್ತ್ತಲ್ವೋ ಎಲ್ಲರಿಗಿಂತ ಎಲ್ಲಾ ಐಟಮ್ಗಿಂತ
ಹ ಹ ಚೆನ್ನಾಗಿರುತ್ತೆ ಅವರು ಅಂದ್ರೆ ಹ್ರರಿಗೆ ಒಂದೊಂದ್ ಐಟಮ್ ಇಷ್ಟೇ ಅವರು
ಹ್ಮ್ ಹ್ಮ್
ಹಂಗೆ ನಿಮಗೆ ಯಾವ್ದು ಇಷ್ಟಬ್ರು
ನಂಗೆ ನಂಗು ಬಿರಿಯಾನಿಗು ಆದ್ರೆ ಸೀ ಫುಡ್ ತುಂಬಾ ಇಷ್ಟ
ಹಿ
ಇದು ಮೀನು ಮತ್ತೆ ಕಾನ್ಸು
ಹಾ
ಇದೆಲ್ಲಾ ಟ್ರೈ ಮಾಡ್ಬೇಕಂತ ತುಂಬಾ ಆಸೆ ಇದೆ
ಹಾ
ಹಾ ನೀವಗೂ ಟ್ರೈ ಮಾಡಿದ್ದೀರಾ
ಇಲ್ಲಾದ್ರರು ನಾವು ಮಾಡ್ಬೇಕು
ಹ್ಮ್ ಹ್ಮ್
ಮತ್ತೆ
ಅದೇಬಾ ಸೀ ಫುಡ್ ಅಂದ್ರೆ ನಿಮ್ಗೆ ಯಾವ್ದಾಗ ಗೊತ್ತು ಬ
ಹ್ಮ
ಸೀ ಫುಡ್ ಎಂದ ಯಾವ್ದಾರ ಗೊತ್ತು ನಿಮಗೆ
ಹ್ಮ್ ಬಿಡವರು ಅದನ್ನೇ ಅದೇ ಏನ್ ಹೇಳ್ತರ ಸುಮ್ನೆ ತಿನ್ಬೇಕು ಅನ್ಸುತ್ತ ಅದ್ರಗೆ ಯಾಕ್ರ
ಬಾಯ ನೀರು ಕೊಡ್ತಿದ್ದವು
ಅವರು
ಸರಿ ಮತ್ತೆ
ಮತ್ತೆ ನ ರೂಲ
ಮತ್ತೆ ಸ್ಟೂಡೆಂಟ್ಬ್ರು ನೀವೇನು ಇದು ವರ್ಕಿಂಗ್ ಪ್ರೊಫೆಷನ್ಲ್
ವರ್ಕಿಂಗ್ ಪ್ರೊಫೆಷನಲ್ ಏನಿಲ್ಲ ಅವರು ಸ್ಟೂಡೆಂಟ್
ಹ್ಮ್ ಹ್ಮ್
ಅ ಮತ್ತೆ ನಿಮ್ಮಾವಿಸ
ನಮಂದು ನಾನು ಎಂಜಾಯ್ ಮಾಡೋದಷ್ಟೆ
ಎಂಜಾಯ್
ಹ್ಮ್
ಅಲ್ಲಬ್ರು ಎಲ್ಲಾ ಟೈಮ್ಲ್ಲೂ ಎಂಜಾಯ್ ಮಾಡಕ್ ಆಗಲ್ಲ ಅವಲ್ಲಬ್ರು
ಏನ್ ಮಾಡದಯ ಕಾಲೇಜ್ಂದ ಸ್ಟ್ರೆಸ್ಸ ಬರೀ ಎಂಜಾಯ್ ಮಾಡ್ಬೇಕಕ್ ಅನ್ಸುತ್ತೆ ಕಾಲೇಜ್
ಹ್ಮ್
ಹ್ಮ್ ಆಚೆ ಬರೀ ಆಚೆ ಹೋಗ್ಬೇಕಕ್ ಅನ್ಸುತ್ತೆ ಆದದೇ ಅಟೆಂಡನ್ಸ್ ಒಂದು ಇಂಪಾರ್ಟೆಂಟು ಕಾಲೇಜಲ್ಲಿ
ಹ್ಮ್
ಹೆಂಗದುು ನೀವು ಮೇಂಟೈನ್ ಮಾಡಿದ್ದೀರಾ ಸೆವೆಂಟಿ ಫೈವ್ ಪರ್ಸೆಂಟ್
ಹ ಹ ಬರು ಅದೇನ್ ಮೆಂಟೈನ್ ಇದೆಯ ಬರು
ಹ್ಮ್ ಹ್ಮ್
ಅದೇನು ಸಮಸ್ಯೆ ಇಲ್ಲ
ಹಾ
ನಿಮದುುಗ
ಹ್ಮ್ ನಮ್ದು ಮೆಂಟೆನ್ ಹಾಕ್ತಿದ್ವ ಅ ಅಷ್ಟೊಂದಿಲ್ಲ ನಿಮ್ ಅಷ್ಟಲ್ಲ ಒಂದು ಸಿಕ್ಸ್ಟಿ ಸಿಕ್ಸ್ಟಿ ಫೈವ್ ಇದೆ
ಹಾ ಇನ್ನು ಟೆನ್ನು ಇಲ್ಲ ಫಿಫ್ಟೀನ್ ನೀವು ಕಂಪ್ಟ್ ಮಾಡ್ಕೋಬೇಕು ಇಲ್ಲ ಹೆಗೆ ಎಕ್ಸಾಮ ಕೂ್ತಾರ ಇಲ್ಲ ಮಿನಿಮಮ್ ಸೆವೆಂಟಿ ಫೈವ್ ಪರ್ಸೆಂಟ್ ಇರಬೇಕು ಅಂತಾರೆ
ಇಲ್ಲ ಹದ ಹಿಂಗ ಒಂದಿಟ್ಟು ಕನ್ವಿನ್ಸ್ ಮಾಡಿದ್ರ ಕೊಡ್ತಲ್ಲ ಹೆಲ್ತ್ ಇಶ್ಯೂ ಆಗಿದೆ ಏನ ಸರ್ಟಿಫಿಕೇಟ್ ಇದೆ ಅವ ಕೊಡ್ತೇಲ್ಲ ಹ್ಮ್ ಇನ್ನೇನು ಮಾಮೂಲಿ ಅದೇ ಹೇಳ್ಬೇಕ ಅವ ಹೇಳ್ಕೊಬೇಕು ಅವಳ ಕೊಡ್ತದ
ಹಾ ಹಾ
ಏನ್ ಮಾಡಕ್ಕ ಆಗಲ್ದು
ಹ್ಮ
ಸರಿ ಬಬಾಯ್
ಹಾ ಸರಿ ಬರು
ಓಕೆ ಓ